ಹಲೋ
ಎಸ್ಸ್
ಎ ಕೇಳ್.
ಅದ್ರಂಗ್ ಮಾಡಂತೀಯಾ.
ಏನು
ಅದ್ರಂಗ್ ಕ್ಲೈಮ್ ಮಾಡ್ಬೇಕ್ ಹಂಗೆ.
ಎದನ್ನ್
ಹ್ಮ್.
ಏದನ್ನೇಳು.
ಅದು. ಓಬಲ್ಟ್ ತಿಂದು ಇದನ್ನ ಕ್ಲೈಮ್ ಮಾಡ. ನೋಕೂ.
ನನಿಗ ಗೊತ್ತಿಲ್ಲಪ್ಪ ಗೊ ಗೋಲ್ಡು.
ನೀಯ ಬ್ಯಾರ ಯೂಸ್ ಮಾಡಕ್ದನ
ಗೋಬಲ್ಟು ಏನ್ ಕ್ಲೇಮು. ಈಗೇನ್ ಗೊತ್ತಾಗ. ಕ ನಿಂಗ ಹೇಳದು.
ಬರ್ಡ್ಸಿಂದ್ ಇನ್ಶೂರೆನ್ಸ್ ಹೆಂಗೆ ಕ್ಲೈಮ್ ಮಾಡಬೇಕು.
ನನಗ ಗೊತ್ತಿಲ್ಲಪ್ಪ ಇನ್ಸೂರೆನ್ಸ್ ಏನ್.
ಎನ್ ಮಾಡತ್ತಿ. ಗೊತ್ತಿಲ್ಲಾ. ಆ್ ನಮ್ ನ ರ್ ಆಯ್
ಹ
ಅಲೆ ಅಲ್ಲಾ ಹೆಂಗಂತ. ಗೊತ್ತಾಗಲ್ದು ನೋಡಅಣ್ಣಕತ್ನಿ ನೀನ. ಹ ಮತ್ತ
ನಾನು ಅಷ್ಟು ಅಷ್ಟ. ಗೊತ್ತಿಲ್ಲಾ.
ಅಷ್ಟು ಗೊತ್ತಿಲ್ಲ ಅಂದೆ.
ಹ್ಮ್.
ಅಪ್ಡೇಟೆಡ್ ಟೈಮ್ ಟೇಬಲ್ ಅಂತ ಹಾಕ್ಯಾನ್ ಫಿಫ್ಟಿ ಏನ ಚೇಂಜ್ ಮಾಡಿಲ್ಲ. ಅಲೋ.
ಯಾರು.
ಹ್ಮ್. ಪ್ರಿನ್ಸಿಪಲ. ಪ್ರನ್ಸಿಪಲ್ ಅಪ್ಡೇಟೆಡ್ ಟೈಮ್ ಟೇಬಲ್ ಅಂತಾಕ್ಯನ ಏನ್ ಅಪ್ಡೇಟ್ ಮಾಡಿಲ್ಲ ಹೆಂಗಿದ್ದುದು ಹಂಗಗೆ ಅದ. ಅದಕ್ಯವ್ನಾನ್ ಅಪ್ಡೇಟ್ ಅಂತಾನ ಲೆ. ಶುಕ್ರವಾರದ್ದು ಲೈಬ್ರರಿ ಇರ್ಲರದದ್ದು ಶುಕ್ರವಾರ ತಂದಾನ ಶನಿವಾರ ಲೈಬ್ರರಿ ಇದ್ದದು ಲೈಬ್ರರಿ ತೆಗ್ದಾನ.
ಹನ್ಲ್ಲ ಬು ಬರ್ಲೆಬೇಕಾ ಚಿನ್.
ಹ್ಮ್. ಏನ್ ಫಿಫ್ಟಿ
ಹ್ಮ ಪ್ರಿನ್ಸಿಪಲ್ ಬಳಷ್ಟು ಕೈಗಳೇಏನಂದೆ
ಏನಂತ ಏನಂತ ಹೇಳಿನ
ಕರೆಕ್ಟ್ ಆಗಿ ಬರ್ಲೇಬೇಕಂತಲ್ಲಾ ನಾಲ್ಕು ದಿನ ಕ್ಯಾಂಪಿಗೆ ಹೋಗಬೇಕ
ಕರೆಕ್ಟ್ ಕ್ಯಾಂಪಿಗೆ ಬರ್ಬೇಕ ಅಂತೇಳೇ ನ ಹೇಳ್ತಂದ ಬಿಡು ಮತ್ತೆ ಕ್ಯಾಂಪಿಗೆ ಬರ್ಬೇಕಕ್ ಮತ್ತೆ
ಹೊತ್ತದ
ಹೌ ಹೋಗಬಕ್ ಕ್ಯಾಂಪಿಗ್ ಹೋಗ್ಬೇಕು ಕಲ್ತ್ರಿ ಪೋಲಿ ಹಾಕ ಅಕ್ಕದ ಕಲ್ತ್ರಿ ಮತ ನೀ ಮುಂದ ಇದ ಏನ್ ಮಾಡ್ತ ಹಾ ಇನನ್ ಮಾಡಕೈತ್ರಪ್ಪ ಬ್ಯರ್ ಓಲೆ ಹಕತ್ತ ಒಂದ ಏನ್ ಮಾಡ್ತೆ ಸಿಗ ಗೊತ್ತತ್ತಪ್ಪ ಮುಂದೆ ಪೋಲಿಯೋ ಹಾಕ ಗ್ಯಾರಂ ಕದ್ರ ಖರ್ಚಿಗೆ ರೊಕ್ಕ ಸಿಗತಾವ ಅಂತ ಹೋಗ್ಬಂದ್ರ ಗೊತ್ತಿರ್ಬೇಕಲ್ ನನ್ ಪೋಲಿಿಯೋ ಹಾಕದ ಹೆಂಗ ಅಂತ ಅವಕ ಬತ ಅಲ್ಲೇ
ಅ ನಿಜನ ಬಿಡ
ಹಲೋ ಯಪ್ಪ ಮಾಡ ಮಹಾಶೇಷ್ಟ ಮಾತಾಡ್ತೆ ಮಾತಾಡಲ್ಲ ಒಂದಏಳು ಇಲ್ಲ ನಿನ್ ತುಂಡ ಬಡಸುಟ್ಗ ಏನ್ ನೀನ್ ಮಾತಾಡಿದ್ದೆ ಕೇಳ ಸವಲ್ದದಲ್ಲಿ
ಏ ನಾನ್ ಮಾತಾಡಿದ್ ಕೇಳಸತ ನೀನ್ ಮಾ ನೀನ್ ನಿನ್ ಮಾತಾಡಿದ ಕೇಳಸತ್ತಲ್ಲ
ಅಂದ್ರ ನಿಂದೇಏನೋ ಪ್ರಾಬ್ಲಮ್ ಇಟ್ಕೊಂಡಿದ್ದಲ್ಲಿ ನಿಮ್ಮಾಯಿ ಇದನ್ ಇನ್ಶೂರೆನ್ಸ್ಗಿಂದ ಕ ಹಾಕಿದ್ರೆ ಆಯ್ತ ಮಾಡಿದ್ನೇಲೆ ಇವಾಗ
ಸೈ
ಹ ಅತರ ಕತರ ನಿಂತ ಕಾರ ಊಟ ಆಯ್ತಾ
ಹಾ
ಮತ್ತ ಚಂದ್ರ ಇದೇ ಪ್ರಾಬ್ಲಮ್ ಅದೇಾನ
ಹೇ ನಿದೆ ಕಲಲ
ನಿ ಮಾಯಿ ನಂದ ಪ್ರಾಬ್ಲಮ ಅನಂಗಲ್ಲ ಅಂತ ಬಡ್ಸಾವು ಅಲೇ
ಹ್ಮ
ಅಥ ಎಂಥ ಬಡ್ಸವಂದ್ರ ಇವು ಓಲ್ಡ್ ಫುಲ್ ಓಲ್ಡ್ ಬೆಂಕ್ಯಾದ ಬಡ್ಸಂದ್ರ ಬ್ಯಾರರ್ ಬಲಿಸ್ ಗಮ್ಮ ನೀ ಬಡಸ್ ಗೋತ್ತದ
ಯಾರು?
ಹ ಶೀನಿಯರು ಶೀನಿಯರು ಲಾ ಲಾ ಲ ಲ ಲ ಲಾ ಲಾ ಲ ಲ ಲಾ ಲು ಲಾ ಲಾ ಲ್ ಲ್ಲಲ
ಲಕ್ಸ್ ವದ್ರುಬೇಡ ಲೆ ವದ್ರುಬೇಡ
ಯಾಕ
ಏನ್ ಕೇಳಸ್ತದ ಅಂದ್ರ ಬೋ ಹ್ಮ ಬ
ಇನ್ಕಸ್ಸು
ದಾರ ಕೆಲಸ ಆಗತ್ತಾನ.
ಎಂಕೆಸ್ ಫಿಫ್ಟಿ
ಕರೆಕ್ಟ್ ಕಳ್ಸಕತ್ತದಪ್ಪಾ
ಕಡೆಕ್ಕೆಸಕ್ ಅದ್ದ
ಹ್ಮ್
ಅರ್ಥ ಆಗ್ವಲ್ ನೀನ್ ಹೇಳದೇ ಅರ್ಥಾಗಲ್ ನಮ್
ಬರ ಬೇರೆ ನೀ ಕೇಳ್ಸಕ್ಕತ್ತದ್ ಅದು.
ಬ್ಯಾರೆ ನೆ ಕೇಳ್ಸಕತ್ತ ಏನ್ ಕರೆಕ್ಟ್ ಕೆಳ್ಸವಲ್ಡ್ ಅಂತ ಅಂತ ಅರ್ಥ ಅಗವಲ್ ನನ್ಗ.
ಹೇಳತಪ್ಪ ನೀ ಇಲ್ಲ
ಹಾ ಏನ್ ಫಿಫ್ ಟಿ
ಎಲ್ಲಾ ಕೇಳ್ಸ್ತದ ಮಗನ ನೀನ್ ಕೇಳಸ್ದಾರಂಗ್ ಮಾಡಾಕತ್
ಇಲ್ಲ ಫಿಫ್ಟಿ ಕಲ್ ಅಂದ್ರ ಕರೆಕ್ಟ್ ಕೇಳ್ಸನೇ ವಲ್ದು ಅಂಗಾಗ್ ಹೇಳ ಕೈತ್ನ ನಿನಗ. ಕೇಳಿಸಿದ್ರ ಯಾಕ್ ಕೇಳಲ್ಲ ಲೇ ಕೇಳಿಸಿದ್ರ್ ಮ್ಯಾಗ ಕೇಳಸವಲ್ದು ಕರೆಕ್ಟ್ ಫಿಫ್ಟಿ ನೀ ಮಾತಾಡಕ್ಕತ್ತಿದ್ದೆ ಆಡವಲ್ದೆ ಅದೇಳ್
ನಾನ ಹಾಡಾಕತೀನಿ ನೀನ್ ನೀನ್ ಏನ್ ಮಾತಾಡ್ತ ಇಲ್ಲ.
ನೀನ ಅವ ಮವ್ ಮಾತಾಡಿದ್ದೇ ಕೇಳಿಸ್ತದ್ ನೋಡ್ ನನ
ಕೇಳ್ಸಾಕತ್ದ,
ಇವಾಗ್ ಸಕ್ಕಾತದ್ ಇವಾಗ್ ಹ್ಮ್
ಕೇಳ್ಸಾಕತ್ತ್ ನನಿಗ್ ನೀ ಕೇಳ್ಸಕತ್ತದ್ ಬಾ
ನನ್ ಕೇಳಸಕ್ದ ನೀನ್ ಮಾತಾಡವಲ್ದೆಲ್ಲಾ ನನಗೆ ಕೇಳಸಾ ವಲ್ದ ಏನ್ ಅನ್ಸಾಕತದ ನಿಂಗ್ ಕೇಳಿಸಿಕತ್ತದ
ಅಲ್ಲೇ ಅವಗಾರ ಬಿುಡು ನನಗ್ ಕೇಳಿಸಿ ಕತ್ತದ ನಿಂಗ್ ಕೆೇಳಳ್ಸಕತ್ತದ
ಹ್ಮ್ಮ್.
ಈಗ ನಿಮ್ ಕಾಲೇಜ್ ದಾಗ ಈಗ ಕಲ್ಚರ್ ಕ ಆಕ್ಟಿವಿಟಿ ಅದ್ ಮಾಡ್ತಾಂತ
ಫೇರ್ವೆಲ್ ಪಾರ್ಟಿ ಫ್ರೆಶಸ್ ಪಾರ್ಟಿ ಆ ಇವೆಲ್ಲ ಇವೆಲ್ಲ ಸೇರಿ ಇಸ್ಕಾಂತೀರೆನು
ನಮಗ ಫ್ರೆಷರ್ಸ್ ಪಾರ್ಟಿಗ ಅಷ್ಟೇ ಇಸ್ಕೊಂತಾರ್
ಪ್ರೆಶರ್ ಪಾರ್ಟಿ ಗೇ ಅಷ್ಟೇ ಇಸ್ಕಾಂತರಾ ಎಷ್ಟ ಇಸ್ಕಂತರ ಎಷ್ಟ ಎಷ್ಟ್ ಇಸ್ಕಂತರ
ಐದ ಐದ ನೂರು
ಐದ ಐದು ನೂರು
ಹ್ಮ್
ಯಪ್ಪಾ
ಹ್ಮ ನಿಮಗೆಷ್ಟು ಇಸ್ಗಂತಾರಾ ಹೂ ನಮಗೆ ಇಲ್ಲ ಐದ್ನೂರ್ ಕೊಟ್ಟಿ ಅಂದ್ರ ಇದು ಯನುವಲ್ ಇರಲ್ಲ ಟೀಚರ್ಸ್ ಹಾಕಿ ಅಂ ತಾರಾ ನಾವ ಫಿಫ್ಟಿ ಟೀಚರ್ಸ್ ಹಾಕಿ ಟೀಚರ್ಸ್ ಹಾಯ್ಕೊಂತಾರಾ ಹ ನಮ್ಮದು ಯಾಕ್ ಬೆಸ್ಟ್ ಲೇ ಯಾರ್ದ ಅವ್ರಿಗೆ ಬೆಸ್ಟ್ ಫಿಫ್ಟಿ ಹೌದ ಅಲ್ಲ ಹೂ ಅಲ್ಲೇನ ನೀನೆನ್ ಪೋನನ್ಯಾಗ ಬಡ್ಸ್ ಆಗ ಮಾತಾಡಕತಿ ಏನ್ ಏದರಾಗ ಮಾತಾಡಕತಿ
ನಾನ್ ಬ ಇದ ಇಲ್ಲಿ ಇಯರ್ಫೋನ್ ಹಾಕ್ಕೆಂಡಿನಿ
ಇಯರ್ಫೋನ್ ಹಾ ಕ್ಕೆಂಡಿದಾ
ಯಾಕ್ ಕೆಲ್ಸಾವಲ್ಲದೇನು
ಕರೆಕ್ಟ್ ಪ್ರಾಬ್ಲಮ್ ಏನ ನೇನ ಆದೇನು ಅನ್ಸಕತ್ತು ಅದಕ್ಕೇ ಅಂದೆ ನಾ ನಂಗೂ
ನನ್ಗೆ ನಾ ನಾನ ಅದಕ್ಕ ಏನ್ ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ನಮ್ದು ಬ್ರ್ಯಾಂಡ್ ಐತಿ ಟಚ್ ವೈರ್ ಐತಿ ಗೋಲ್ಡ್ ಹೇ ಇದು ಎದುಕ ಬುಟ್ಟಿನಂದ್ರ ಒಂದೇ ಕೇಳಿಸುತ್ತಾ ಅಂತ ಬುಟ್ಟಿನಿ
ಹಾ
ಒಂದೇ ಒಂದೇ ಕಿವಗಂತ ಕೇಳ ಅಂತ ಬಿಟ್ಟಿನಿ ಎಲ್ಲ ಬ್ರ್ಯಾಂಡ್ ಚಾರ್ಜ ಬರೇ ಒಂದ್ ಐದ್ ನಿಮಿಷ ಇಟ್ರ ಸಾಕು ಚೈಂತನ್ ಯುಜಮಲ್
ಹ್ಮ ಹೆಡ್ ಶೆಟ್ ಎತ್ತ ಕಂಬಾರ ಮ ಬರೆ ಹಂದ ಹಂದಾನ
ಏ್ ಹತ್ ಹತ್ ಆ್ತ ನೋ ಹ ನಿಮಿಷ ಆಯತು ಕಟ್ ಮಾಡ ನಾನ್ ಅಸ್ತೇನೆ
ನ ನೀನ್ ಹಚ್ಚಿದ್ದಿದ್ರ ನರಲ್ಲ
ನಾನನ್ ಹಚ್ತೇನೆ ಇನ್ನೊಂದ್ಸಲ ಹಚ್ತೇನೆ ಬರ್ಲಿಲ್ಲ ಅಂದ್ರ ನೀನ್ ನೀನ್ ಹೇಳತ್ ನಿಂತವ
ಆಯ್ತಾಯ್ತು